ಹಲೋ ಹಲೋ ಏನ್ ಮಾಡತ್ತೀರಿ
ಏನಿಲ್ಲ ಊಟ ಆಯ್ತು ಈಗ ಜಸ್ಟ್ ಕುಂತಿದ್ವಿ ನೀವು
ಊಟ ಆಯ್ತಾ
ಹಾ ಊಟ ಆಯ್ತು
ಊಟ ಆಯ್ತಾ ನಮ್ದು ಆಯ್ತು ನೋ
ಊಟ ಆಗಿದ್ದೇನ್ ನೀವ ಏನ್ ಮಾಡತ್ತೀರಿ
ನಾವೇಏನ ರಸುಮ್ನ ಕುಂತಿದ್ವಿ ಏನ್ ಊಟ ಮಾಡಿದ್ರಿ ಅಡುಗೆ
ರೋಟಿ ಪಲ್ಲೆ ಅನ್ನ ಸಾಂಬಾರು ಮಾಡಿದ್ವಿ ನೀವು
ನಾವು ಚಪಾತಿ ಮಾಡಿದ್ವಿ ಹೀರಿ ಕಾಯಿ ಪಲ್ಲೆ ಅನ್ನ ಸಾಂಬಾರ್
ಹೌದಾ ಆ ಹುಡುಗುರು ಸ್ಕೂಲಿಂದ ಬಂದ್ರ
ಬಂದ್ರು ಒಬ್ನು ಬಂದ ಇನ್ನೊಬ್ನು ನಾಲ್ಕವರೆಗೆ ಬರ್ತನ್
ಹೌದಾ ಅಣ್ಣ ಹೋಗಿದಾರ ಕೆಲ್ಸಕ್ಕೆ
ಹಾ ಹೋಗಿದಾರ ನೋಡ್ರಿ ಎಲ್ರೂ ಹೋಗಿದಾರ ನಾ ನಾನು ಮತ್ತು ಮಕ್ಕಳು ಅಷ್ಟೇ ಇರೋದು ಮನೇಲಿ ಹಾಂ
ನಾನು ಏನಿಲ್ಲಷ್ಟ ಊಟ ಆಯ್ತಾ ಹ ಕುಂತಿದ್ದೀ ಸುಮ್ಮನೆ ಈಗ ಜಷ್ಟಟ್ ಊಟ ಆಯ್ತು ಕುೂತಿದ್ದೆ ಸುಮ್ಮ್ನೆ
ಹಾ ಏನಾದ್ ಪ್ಲಾನಿಂಗ್ಸ್
ಹಾ ನಮ್ಮೂಊರಲ್ಲಿ ಗಣಪತಿ ಹಬ್ಬ್ ಜೋರು ಮಾಡ್ತಾರೆ ನಿಮ್ಮೂರಲ್ಲಿ
ನಮ್ಮೂರಲ್ಲೂ ಜೋರು ಮಾಡ್ತಾರೆ ಗಣಪತಿ ಹಬ್ಬ ದೀಪವಳಿ
ಹಾ ನೀವ ಕುಂದಸ್ತೀರ ಗಣೇಶನ್ನ
ಹೌ
ನೀವು ಕುಂದಿಸ್ತೀರಾ ಗಣೇಶನ್ನ
ಅ್ರದ ಹಾ ಆತೀವಿ ಇಷ್ಟ ನಾಕ ಕುಂದರ್ಸ್ತಿರ್ಲಿಲ್ವಾ
ಹೌದಾ
ಲಾಸ್ಟ್ ದಸ ಕಟ್ ಮಾಡಿದ್ದ
ಹೌದಾ ಎಷ್ಟು ದಿನ ಹಾಕೊಂದ್ರ
ಹಾ ನಾವು ಐದ ದಿನ ಬರ್ತೀವಿ ನೀವು
ನಾವು ಐದ್ ದಿನಾನ ಕುಂದ್ರಸ್್ತೇವಿ ಮತ್ ಮ ನಿಮ್ ಐದು ದಿನ ಕುಂದ್ರಸ್ತೀವಿ
ಹ್ಮ ನೀವ್ ಯಾವಾಗಿಂದ ಕುಂದರ್ಸಕ್ ಸ್ಟಾರ್ಟ್ ಮಾಡಿದೀರಾ
ನಾವವು ನಾವ ಇನ್ನ ಚಿಕ್ಕವ್ರತ್್ವಿ ಅವಾಗ ಕುಂದಸ್ತೇವಿ ನಮ್ಮ್ ಮನೇಲಿ ಈ ಪದ್ಧತಿ ಇದೆ ಅಲ್
ಹ ಸನರ ಇದ್ದಾಗಿಂತಾನೂ ಗೊತ್ತಿದೆ ಹ್ಮ್
ಹಕ್ಕ
ನಮ್ ಏರಿಯಾದಲ್ಲಿ ಕುಂದರ್ಸ್್ತಾರೆ ಹಾ ನಮ ಏರಿಯಾದಲ್ಲೂ ಕುಂದರ್ತಾರೆ ನಮ ಇಲ್ಲಿ ಪ್ರತಿಯ ಒಂದು ಹೆಜ್ಜೆ ಹೆಜ್ಜೆಗೂ ಒಂದು ಎರ ಬಿಟ್ಟ ಇ ಒಂದು ಏರಿಯಾಗ ಕುಂದರ್ಸ್ತಾರೆ ಹೆ ಸಿಕ್ಕಾಪಟ್ಟೆ ಗಣಪತಿ ಅಂದ್ರೆ ಎಲ್ಲರೂ ಕುಂದರ್ಸ್ತಾರೆ ಪ್ರತ್ಯಿಯ ಪ್ರಮಾಣೆ ಕುಂದ್ರ್ತಾರೆ ಪ್ರತಿಯೊಂದು ಏರಿಯಾದಲ್ಲೂ ಕುಂದರ್ಸ್ತಾರೆ ಆಮೇಲೆ ಇಲ್ಲಿ ಹುಬ್ಬಳಿಲ್ಂತ ಗೊತ್ತಲ್ಲ ಸಿ ಪಿ ಟಿಗೆ ಹೋಗ್ಬಿಟ್ರಂತೂ ಹೆಜ್ಜೆ ಎಜ್ಜಿಗೂ ಗಣಪತಿ ಹುಬ್ಳಿಕ ರಾಜಾ ಎಲ್ಲಾ ತರ ಗಣಪತಿನೂ ಸಿಗುತ್ತ ದರ್ಶನ
ನೀವವು ಹೋಗಿರ್ತೀರಾ
ಅದ ಗಣಪತಿ ನೋಡೋ ಚಂದ ಹಾ ಹುಬಿಕ ಮಹಾರಾಜ ರಜಾ ಎಲ್ಲರೂ ನೋಡ್ಬೇಕಲ್ಲ ಹಾಂ ಸಾಯಂಕ
ಹೌದಕ್ಕ ಅಂದ್ರೆ ಇಷ್ಟು ಕವರ್ ಆಗ್ತಾವ ನೀವು ನೋಡ್
ಎಲ್ಲ ಅಷ್ಟೂ ಕವರ್ ಮಾಡ್ತೀವಿ ಒಂದ್ಸತಿ ಹೋದಂದ್ರೆ ಎಲ್ಲಾ ಕವರ್ ಮಾಡ ನೋಡ್ಕೊಂಡೆ ಬರ್ತೇವಿ ಹ್ಮ್ ಮಧ್ಯಾಹ್ನ ಹಿಂಗೆ ಎರಡು ಮೂರು ಗಂಟೆಗೆ ಹೋದ್ವಿ ಅಂದ್ರೆ ನೈಟೇ ವಾಪಸ್ ಬರೋದು ಎಲ್ಲ ನೋಡ
ನೈಟ್ ಪಪ ಬರದು ಅಲ್ಲೇ ಊಟ ಮಾಡಿ
ಅಲ್ಲೇ ಊಟ ಮಾಡ್ತೀವಿ ಪ್ರಸಾದ ಇರುತ್ತೆ ಎಲ್ಲ ಚೆನ್ನಾಗಿ್ ಡೆಕೋರೇಷನ್ ಮಾಡಿರ್ತಾರೆ ಮಕ್ಳಿಗೆ ನೋಡೋಕ ಇಂಟ್ರೆಸ್ಟ್ ಬರುತ್ತೆ ಅವ್ರ ು ಮನೇಲಿ ಇದಿದ್ದ ಬೇಜಾಗಿರುತ್ತ ಗಣಪತಿ ನೋಡದ ಖುಷಿ ದೊಡ್ಡ ದೊಡ್ಡ ಗಣಪತಿ ಇರ್ತಾವಲ್ಲ ಮಾರ್ಕೆಟಲ್ಲಿ
ಎಾದರೆೆ
ಹಾ ಪಟಾಕಿನೂ ಹೊಡಿತಾರೆ ಎಲ್ಲಾ ಸ ಅದೇನ ಮಕ್ಕ ಮಕ್ಕಳದು ಸಣ್ಣ ಸಣ್ಣ ಪಟಾಕಿ ಬರುತ್ತಲ್ಲ ಅವವು ಬಾಳ ಇಷ್ಟ ಅವ್ರಿಗೆ ಜಾಸ್ತಿಳ್ಳ
ಹೌದತ್ತ ನಾವು ಕುಂದ್ರಸ್್ತೀವಿ ಐದ್ ದಿನ ಅಷ್ಟೆ ತೊಂದ್ರಸ್್ತೀವಿ ಮೊದ್ನೇ ದಿನ ಮತ್ತೆ ಹೋಗೋ ದಿನ ಬಾಳ್ ತುಂಬಾ ಚೋರಾಗಿರುತ್ತೆ
ಜೋರಾಗಿರುತ್ತೆ
ಹಾ ತುಂಬಾ ಜೋರ್ ಮಾಡ್ತೀವಿ ಮತ್ತೆ ಇಲ್ಲಿ ಇಲ್ಲಿ ನಮ್ಮ ಮನೆಯಲ್ಲಿ ಗಣಪತಿ ಕುಡ ಇದೆ ಅದ್ರ ಜಾತ್ರೆ ಇರುತ್ತೆ ಒಂಬತ್ ದಿನ ಅದುೇ ತುಂಬಾ ಜೋರ ಆಗತ್ತೆ ಹ ಅಂದ್ರೆ ದಿನ ಸಾಯಂಕಾಲ ಹಾಕ್ಕ್ದೇನೆ ನಮ್ಮ ಮನೆ ಹೇತ ಕಡೆ ಇರಿ ದಿನ ಸಾಯಂಕಾಲ ವಾಣ ಇರತ್ತಾ ಅದ ಆನದನ್ ಈಗ ನಾವು ಹೋಗ್ತೀವಿ ದಿನ ಒಂಬತ್ತು ದಿನ ಅಂದ್ರ ಹಬ್ಬ ಸಡಗ್ರ ಏನು ಮಾಡಲ್ಲ ಅದುೇ ಒಂತರ ಚಂದ ಅಗಲ್ವಾ
ಹಾ
ಅದನ್ನ ವಹಾಣ ಇರುತ್ತ ಮತ್ತೆ ಪ್ರಸಾದನ ಕೊಡ್ತಾರೆ ಲಾಸ್ಟ್ ಮತ್ತ ಒಂಬತ್ತನೇ ದಿನ ತೇರ್ ಇರುತ್ತ ಗಣೇಶ ವಿಸರ್ಜನೆ ಇರುತ್ತೆ
ಹದನೇ ದಿವ್ಸ ವಿಸರ್ಜನೆ ಮಾಡೋದು ಮನೆಯಲ್ಲಿ ಐದನೇ ದಿವ್ಸಕ್ಕೆ ಬಿಡ್ತೀರಾ
ಹಾ ಅಲ್ಲೇ ಒಂಬತ್ ದಿನ ಮಾಡ್ತಾರ ಗಣೇಶನ ಗುಡಿಯಲ್ಲಿ
ಗುಡಿಯಲ್ಲಿ ಒಂಬತ್ತನೇ ದಿನಕ್ಕೆ ಮಾಡ್ತಾರೆ ಹ್ಮ ಮಣ್ಣನ್ ಗಣಪತಿ ತಂದಿರ್ತಾರ ಇಲ್ಲ ಕಲರಿನ್ ಗಣಪತಿ ತಂದಿರುತ್ತಾರ
ಈ ಇಲ್ಲ ಗಣಪತಿ ಕುಡಿದ ವಾಗ ಮನನ್ ಗಣಪತಿ ಇರುತ್ತೆ ನಾವು ಎಷ್ಟು ವರ್ಷ ಆಯ್ತು ನೋಡಕತ್ತೆ ಗಣಪತಿ ಮ ನೀನ್ ಗಣಪತಿನ ಇರೋತ್ತಕ್ಕ
ಹ ಹ್ಮ್ ಮಣ್ಣಿನ ಗಣಪತಿನ ಅದೇ ಚಲೋ ಅಲ್ವಾ ಅದೇಕ್ಕಿಂತ ಮಣ್ಣಿನ ಗಣಪತಿ ತಂದು ಮೇಲೆ ಬೇಟ ವಿಸರ್ಜೆ ಮಾಡ್ತಾರಲ್ಲ ಮಣ್ಣು ಯೂಸ್ ಆಗುತ್ತೆ ಇನ ಹೊರಗಡೆ ತಗೊಂಡ್ ಹೋಗಿ ಬಾವಿಗೂ ಹ್ಮ ಅಲ್ಲೆಲ್ಲಾ ಹಾಕ್ತಾರಲ್ಲ ಸುಮ್ನೆ ಗಜ್ ಮಾಡ ಅ ಬಿಳ
ಹೌದಕ್ಕ ಆದ್ರೆ
ಬರ್ತಾರೆ ಒಂತ ಫುಲ್ ಟ್ಯಾಕ್ಟರ್ ನೀರ್ ಹಾಕೊಂಡ್ ಬಂದು ಅದರಲ್ಲೇ ವಿಸರ್ಜನೆ ಮಾಡಿ ನಾವು ತಗೊಂಡ ಹೋಗ್ತೀವಿ ಅಂತಾರೆ
ಹಾ
ಈಗ ಜಾಸ್ತಿ ಹಂಗೆ ಮಾಡತರ ಇಲ್ಲೆಲ್ಲ ಹಾ
ನಾವು ಬಾವಿ ಸೆನಿಪ್ಪಿದ್ದ ಅಕ್ಕ ಇಲ್ಲಿ ನಮ್ಮ ಊರಲ್ಲಿ ಅದಕ್ಕೆ
ಮಾಡ್ತ ಕಲರ್ ಹ ಇಲ್ಲಿ ಆದ್ರೆ ಎಲ್ರೂ ಬೇಡ ಸುಮ್ಮ್ನೆ ಬಾವಿ ಯಾಕೆ ಗಲೇಜ್ ಮಾಡ್ತರಿ ಇಲ್ಲೇ ಹಾಕಿ ನಾವು ತಗೊಂಡ ಹೋಗ್ತಿವಿ ಅಂತ ಬಂದ ಒಂದು ಟ್ಯಾಕ್ಟರ್ ಅಲ್ಲಿ ಪ್ಲಾಸ್ಟಿಕ್ ಅಡಪತ್ ಹಾಕೊಂಡು ಅದ್ರ ಫುಲ್ ನೀರು ಹಾಕೊಂಡು ಬಂದಿರ್ತಾರ
ಹಾ ನಾವು ಲಾಕ್ ಡೌನ್ ಇದ್ದಾಗ ಅವಾಗ ಆತರ ಮಾಡಿದ್ರು ನಮ್ಮ ಲ್ಲಿ ಈಗೆಲ್ಲಾ ಕ್ಲಿಯರ್ ಆಗಿದೆ ಅಲ್ವಾ ಇಲ್ಲೇ ಭಾವಿಸಿ ನಿಪಿದೆ ಅಂತ ಪಾವಿದ್ದ
ಜಾಸ್ತಿ ಜನ ಈಗ ಅಲ್ಲೇ ವಿಸರ್ಜ
ಹೌದಕ್ಕ
ಮನೆಯೊಳಗೆ ಇಟ್ಟಿರೋ ಗಣಪತಿನ ವಿಸರ್ಜನೆ ಮಾಡಲಿ ಅಂತಾರ ಹ್ಮ್
ಹೌ ಇಲ್ಲ ಅಂರು ಒಂಬತ್ತನೇ ದಿನ ಫುಲ್ ಗ್ರ್ಯಾಂಡ್ ಇರುತ್ತ ಅಂದ್ರೆ ಡಿಜೆ ಬರುತ್ತೆ ನಮ್ಮ್ ಮನ ಒಳಗ ನಾಕು ಕೋಣಿ ಕೂಡ್ತಾವಲ್ಲ ಮೇಲ ನ ಅವಲ್ಗ ಒಂದೊಳಗ ಅ ನಮ್ಮ ನಿನ ಫೇಮಸ್ ಅಟ ಅಂದ್ರೆ ಎಲ್ಲಾರೂ ಇಲ್ಲೇ ಬರ್ತಾರ ಅಜ್ಜ ಆ ಗಣಪತಿ ಹಬ್ಬೊಳಗ ಅಂದ್ರೆ ನಾ ಕೋನಿಿಗೆ ಕುಡ್ತಾವ ನಡಕ್ ಕಷ್ಟ ಕೂಟ ಆಗತ್ತಲಕ್ಕ ಆ ಫುಲ್ ಜನ ಆಸರ್ ಇರ್ತಾರ ಬಾಯ್ಸ್ ಅಡ್ಡಿ ಜಯಸಬಂದ್ ಅಡ್ಡಿ ಜಯಸಂದ್ ಅಂತರು ಇಡೀ ಉರಾನ್ ಬಾಯ್ಸ್ ಇಷ್ಟರು ಇಲ್ಲೇ ಅಂತ ನೋಡಕ್
ಹ್ಮ್ ಡಿ ಜೆ ಅಂದ್ರೆ ಕೇಳ್ಬೇಕಾ ಎ ಸೇರ್ತಾರೆ
ನಮಗಂತ ಅದನ್ನ ನೋಡ ನೋಡ ಒಂಬತ್ತನೇ ದಿನ ಯಾವಾಗ ಆಗೊತ್ತು ಅಂತ ಕಾಯ್ತಿರ್ತಿವ ನೋಡ್ಡೋ ಅಷ್ಟು ಖುಷಿ ನಮಗ
ಹಾ ನೀ ನೀವು ಹೋಗಿರ್ತಾರಾ
ಹಾ ಅಂದ್ರೆ ಇಲ್ಲ ನಮ್ಮ ಮನೆ ಮುಂದೆ ಅಲ್ವಾ ನಾವು ಆ ಅಕ್ಕ ಬಂದಿರ್ತಾರ ನಾವವು ಇಲ್ಲೇ ಮನೆ ಮ್ಯಾಗ ನಿತ್ ನೋಡ್ತಿವ ಅಕ್ಕ ಅದನ್ನ ನೋಡಕ್ ಜಗ ಇರಂಗಿಲ್ಲ ಅಷ್ಟ್ ಆಗ್ಲಿ ಜಗ ಇಡ್ಕೊಂಡು ನಿಂತ ಬಿಡ್ತಾರೌದು ಏನ್ ಮಕ್ಳ ಎಲ್ಲ ಹಾ ಹೆಣ್ಮಕ್ಳಲ್ಲಾ ಚಗ ಇಡ್ಕೊಂಡು ನಿಂತತ್ ಬಿಡ್ತಾರ ಜಗ್ಗಗದಲಾಕ್ಕ ನೋಡಂಗಲ್ಂಗೆ ಅಷ್ಟ ಹ ಅಕ್ಕ ನಮಗ ಅದ ಒಂದ ಬಾವ
ಹ್ಮ್ ಬಟ್ ಚೆನ್ನಾಗ ಆಗತ್ತೆ. ಇಲ್ಲ ಕಭಾಸ ಮಾಡ್ತಾರ.
ಮಾಡ್ಬೇಕು ನೀವು ನೀವು ಒಂದ ಸ್ಟೆಪ್ ಮನೆ ಹತ್ರ ನಿಂತಲ್ಲೇ ಹಾಕ್ಬೇಕು. ಹಾ
ನಿಲ್ತೀವಿ ಅಷ್ಟು ಸೌಂಡ್ ಇರುತ್ತ ಆದ್ರೂ ಒಟ್ಟ ಹ್ಮ್ ಒಟ್ಟು ನೋಡ ಓಟ್.
ಅದಾರ್ ಬಾಯ್ಸ್
ಹೌದಕ್ಕ
ಮುಗಿತ ಹಿಡಾಯಾಕ್ಕಲ್ಲ ಮಕ್ಕಳು ಸಹ ಓಡಿ ಹೋಗ್ಬಿಡ್ತಾರ ವಿಜಯ ಹತ್ರನ
ಹ್ಮ್ ಹೌದ್ ಬಿಡಕ್ಕ ಅವಾಗೆಲ್ಲ ರಾತ್ರಿ ರಾತ್ರಿ ಹತ್ ಹನ್ನೊಂದ್ ಗಂಟೆ ಮಠ ಇರ್ತಿತ್ತಲ್ಲ ಅವ ಈಗೆಲ್ಲ ಪೊಲೀಸ್ ಒಂಬತ್ ಗಂಟೆ ಅಂದ್ರ ಬಂದ್ ಮಾಡ್ಬಿಡ್ತಾರ ಅಕ್ಕ. ಅದಕ್ಕ ಅದ ಒಂದ ಸಮಸ್ಯೆ ಅಕ್ಕ ಅಂದ್ರನು
ಮಾಡ್ಬಿಟ್ಟಿದಿದ್ದಾರೆ ಯಾಕಂದ್ರ ಅದ ನೆಪದದಲ್ಲೇ ಜಗಳ ಮಾಡಾವ್ರ ಈಗ ಆಗಿದ್ದ ಚಾಕು ಚೂರ್ಲ ಹಾಕೋದು ಅದ ನೆಪದೊಳಗನ ಜಗಳ ಮಾಡೋದು ಆತ್ ಏನೋ ಎಷ್ಟ ಸಿಟ್ಟಿದ್ರು ಅದ ಇದ್ರೊಳಗ ತೀಸ್ಕೊಂಡ್ಬಿಡ್ತಾರ ಈಗ ಅದಕ್ಕೆ ಪೊಲೀಸಗ ಅವಾಗ ಕೆಲ್ಸಾನ ಕೆಲ್ಸ ಪಾಪ ಅವ್ರಿಗ ಏನ್ ಹಬ್ಬಾನೆ ಮಾಡಂಗಿಲ್ಲ ಪೊಲೀಸರು ಅದ ಕಾಯೋದೆ. ಕೆಲ್ಸ ಪಾಪ ಅವ್ರರದ ಹಬ್ಬದಲ್ಲಿನು ಕಾಯ್ಬೇಕ.
ಹಾ ಅಕ್ಕ ಹೌದಕ್ಕ. ಕಾಯುದ ಅವ್ರಿಗೆ ಹಬ್ಬಾನ ಇರೋಂಗಿಲ್ಲ ಅನ್ಸುತ್ತ ಅಕ್ಕ. ಹೌದ ಒಂಥರ ಚೆನ್ನಾಗಿರತ್ತೆ ನಮಗ್ ನೋಡಕ ಅಂತ್ರು ಖುಷ ಅದ.
ಹ್ಮ ಹಾ ಅಲ್ಲಿ ಅ ನಮ್ಮ ಅಣ್ಣರೆಲ್ಲಾ ನಮ್ಮೂರಿಂದ ಇಲ್ಲಿ ಬರ್ತಾರ ಹುಬ್ಬಳ್ಳಿದ ಗಣಪತಿ ಮತ್ತೆ ಹೋಗುವಾಗ ನೋಡ ಅಷ್ಟ್ ಮಾಡ್ತಾರ ಚನ್ನಮ್ಮನ ಸರ್ಕಲಲ್ಲೆಲ್ಲ ಫುಲ್ ಜನ ಸೇರಿರ್ತಾರ ಹ್ಮ್ ಫುಲ್ ಜನ ಸೇರಿರರ್ತಾರಲ್ಲ ಆ ಹ್ಮ ಒಂಬತ್ತು ದಿನಾನೂ ಹೋಗ್ತಾವು ಹನ್ನೊಂದನೇ ದಿನಾನು ಹೋಗ್ತಾವ ಗಣಪತಿ ಅ ಅವ್ರು ಲಾಸ್ಟ್ ಒಂಬತ್ತನೇ ದಿನ ಹಿಂಗ್ ಹನ್ನೊಂದನ ದಿನ ಬಂದಿರ್ತಾರ ಅಣ್ಣಂದ್ರ ಎಲ್ಲಾರೂ ಬಂದು ನೋಡ ಕೊಂಡು ಹೋಗ್ತಾರ ನೈಟ್ ಹನ್ನೆರಡು ಒಂದು ಗಂಟೆಗೆಲ್ಲಾ ಊರಿಗೆ ಹೋಗ್ತಾರೆ ವಾಪಸ್ ಅಷ್ಟು ಹುಚ್ಚು.
ಹೌದಕ್ಕ.
ಮೀಟ್ ಆದ್ರರು ತಂದಿರ್ತಾರ.
ಹೌದಕ್ಕ ಡಿಜೆ ಅಂದ್ರ ಬಾಯ್ಸ್ಗಿಗ ಒಂತರ
ಹಾ ಡಿಜೆದಾಗ ಖುಷಿನ ಬೇರೆ
ಒಂತರ ಅದೊಂಥರಾ ಚೆನ್ನಾಗಿರುತ್ತೆ ಹಬ್ಬ ಗಣಪತಿ ಹಬ್ಬ ಅಂದ್ರೆ ಇಷ್ಟ. ತ್ತ
ಹಾ ಗಣಪತಿ ಹಬ್ಬ ಅಂದ್ರೆ ಇಷ್ಟ.
ಹೌದಾ.
ಇನ್ನೊ ಇನ್ನೊಂದ್ ಸ್ವಲ್ಪ ಐತಿ
ಹೌದ. ಹ್ಮ್ ಈಗ ಬರತೈತಿ ಅಕ್ಕ ಅದ್ನ ಗ್ರ್ಯಾಂಡ್ ಆಗಿ ಮಾಡೋದು ನಾವ ಬರ್ತಿತಿದ್ವಿ. ತೊಗೊ ಈ ಸಲ ಹುಬ್ಬಳಿಗ.
ಬರ್ರಿ ಬರ್ರಿ ಬರ್ರಿ ಮಸ್ತ್ ಮಾಡ ಗಣಪತಿ ಅಬ ಮಾರ್ಕೆಟಗ ಹೋದ್ರ ಎಲ್ ಗಣಪತಿ ನೋಡ್ಬೇಕು ಎಲ್ ಬಿಡ್ಬೇಕು ಹಂಗ ಹೆಜ್ಜ ಹೆಜ್ಜಿಗೂ ಕಾಣಪ್ತೀಿನ ಪ್ರತಿಯೊಂದು ಏರಿಯಾದಲ್ಲೂ ಕಾಣ
ಗಂಪತಿ ಹಬ್ಬಾ ಅಂದ್ರ ಹೌದಕ್ಕ
ಬರ್ರಿ ಸಲ ಗಣಪತಿ ಹೇಬೇಕ ಹಾ